ಹಲೋ ಹ ಹಲೋ ಹಲೋ ಕರ್ಷ್ಟಲ್ಲ ಕಣ
ಗ.
ನಿಧಾನ ಕೇಳಿಸತೈತೆ.
ಹಲೋ. ಹಲೋ.
ಹಲೋ.
ಹಾ ಇವಾಗ ಕೇಳ್ಸತ್ ನಾಳ. ಕೇಳಸ್ತೈತಿ ಇವಾಗ
ನ ಬರ್.
ಟಿ ವಿ ಶೋ ಉಂದುು
ಹ್ಮ.
ಏನು ತ ಮಾಡಿ.
ಬತಾರು ಕಾಳು ಮುದ್ದೆ.
ಹಲೋ
ಅ ಸಾರು ಮುದ್ದೆ.
ತಮನ್.
ಹಾ.
ಏನ್ ಸರ್.
ಹ
ಸೊಪ್ಪಿಲ್ಲ
ಹುಳ್ಳಿ ಕಾಳಂದು.
ಹಾ ಇವಾಗ ಕೇಳಿಸತೇನೆ.
ಜೋರಾಗಿ ಮಾತಾಡ್ತಿದೀನಿ.
ಳಸಿಲ್ಲ ಅಂದ್ರೆಲ್ಲ ದಿಕ್ಕಿ
ವರ
ಆ.
ಓದ್ಕಂತಿದೇ ಅಂದೆ
ಹಲೋ.
ಕುತ್ಕೊಂಡೆ ನಳೆ ಒಂಬತ್ತು
ಕಟ್ ಕಟ್ ಆಗ್ತೈತೆ.
ಅದು ನಾಳೆ ಒಂಬತ್ ಗಂಟೆ ಕ್ಲಾಸ್.
ಹೌದ. ಹ್ಮ್. ಹ್ಮ್ ಮತ್ತೆ ಸಿದ್ದ ನಿಮ್ಮಮ್ಮೂ ಫೋನ್ ಮಾಡಿದ್ದ.
ಹ್ಮ್. ಇನ್ಸ್ಟಾಗ್ರಾಮ ಮಸ್ತು ಜಾನಯಕಖಾನ
ಹ್ಮ್. ಹ್ಮ.
ಅದು ಲಾಸ್ಟ್ ವಿಡಿಯೋ ನೋಡ್ದ. ಸುನೀತಕ್ ಸ್ಟೇಟಸ್ ಈಗಾಕತಿತ್ತಲ್ಲ.
ಹ್ಮ್ ಅದೇ ದಿಲೀಪ ಲಾಸ್ ಹಕ್ತನಲ್ಲ.
ದಿನಕ್ಕೆ
ಇಲ್ಲೇ ಇರ್ತಾನಲ್ಲ ಅದ ಇರ್ತಾನ
ಹ್ಮ ಅದೇ ಅದೇ.
ಸುನಿತಾ ಕೋಯತಲ್ಲಿ
ಇಲ್ಲ ಯಾರ ವಿಡಿಯೋ ಹಾಕಿರೋದ ಆತು ಪಾಪ ಅವ ಸತ್ತ ಹೋಗಿದ್ದ ನಿಮ್ ಜೀವ ಇತ್ತಪ್ಪ ಹಾ ಹ ಹ್ಮ್
ಎಷ್ಟು ಪೈಪ್ ಕೊಡ ಅಲ್ಲ ನ
ಹ್ಮ ಸಖತ್ ಪೈ ಪಾಕಿದಾರ
ಹದಿನೆಂಟು ಲಕ್ಷ ಅಂತೆ ಡಿಸ್ಚಾರ್ಜಿಗೆ
ಹಲೋ ಹ್ಮ್
ಇಲ್ಲ ಹ್ಮ ದಿಲೀಪ ಅಂದ್ರೆ ಅವನ್ ಹತ್ಕಡ್ತಾನಲ್ಲ
ಹ್ಮ್ ಅದ್ರಾಗೈದಾನ ನೋಡು ಕೂರ್ಲಿನೇ ಬತ
ಹ ಹ್ಮ ನಿಮ ಕ್ಲಾಸ್ ಮೆಂಟ್
ಇಲ್ಲ ಏಮ ಅನ್ಂತಕನ ಒಂದ್ ಎರ್ಸ ದಡ್ಡನ್
ಹಾ ಅವಂದ ಸಣ್ಣಂದ್ ನಿಮ ಕ್ಲಾಸ್ ಮಿಂಟಾ ಹ
ಹ್ಮ್
ಅವಕಾಶಗಳು ತಿ ಮಾಮೂ ಹಾ ನಿನ್ನವೇ
ಹ್ಮ್
ಕಬರ ನ ಕ್ಯಾ ಹ್ಮ್ ಹದು ಅ ಹಾ
ಗೀಜರ್ ಅಲ್ಲಿ
ಹಳಷ್ಟ ಜೋರಂಗ ಮಾಸ ಹ್ಮ
ಗೀಸಗರ್ ನಲ್ಲಿ ಸ್ನಾನ ಮಾಡ್ತೇನೆ ನ ಅದೇ ಕೆಲ್ಸುತ್ತ
ಹಂಗೆ ಮಾಡು ನಾನ ತಣ್ಣೀರಾಗಿ ತಣ್ಣೀರ್ ಸ್ನಾನ ಮಾಡ ಹ
ಮೀನ್ ಮಾದದಲ್ಲಿ ತಲೆಗಳ ಆ
ಹೌ ಹೌದ ತಲೆೆ ಸ್ನಾನನ ತಣ್ಣೀರ ಮಾಡು ಅ ಸಾಬರಮತಿ ಕೊ ಸೈಕಲ್ ಆಗರ್ಬೇಕರ್ತಿ ಆಗಬೇಕ ನಿಗ ಒ ತನ್ರಿ ಪ್ಯಾಲೇಸ್ ನಾನ ತಣ್ಣೀರ ಮಾಡಪ್ಪ ಅಂದಗೆ ಶ ಮಾಡಲ
ನಾನ್ ಮಾತಾಡ್ತಿರೋದು ಕೇಳ್ತಿಲ್ ನೀವಗ ಅಲ್ಲನಕ
ಇಲ್ಲ ಕಟ್ಕಟ್ಗುತ್ತೆ ನಾನ್ ಮಾತಾಡೋದು
ಕರಾಟೆ ಹೇಳ್ತ ಇದತು
ಹ್ಮ
ನೆಟ್ವರ್ ಕಲ ಮಂಡ ಲ್ ಸಿತಿ ಆ
ನಿನ್ ಫೋನ ಪ್ರಾಬ್ಲಮ
ಹ್ಮ
ನಿಫೋನ್ ಯದೋಡ
ತ ಹಾ ಹಲೋ ಹಾ
ಫೋನ್ ಯದೆಣ ಫೋನ್ ಫೋನ್
ಹಂದ ಯ್ದಪ್ಪ ರಿಯಲ್ಮಿ ಅಂದ ಮನೋಜು
ನಿಂದು
ನಂದು ರಿಯಲ್ಮಿ ಫಿಫ್ಟೀನ್ ಪ್ರೋ ರಿಯಲ್ಮಿ ಫಿಫ್ಟೀನ್ ಪ್ರೊ
ಹ್ಮ್
ಹೆ
ಎಷ್ಟಟಕ
ಮೂವತ್ನಾಾಲ್ಕು
ಬೆಯ ಅಪ್ಪಾ
ಯ ಕ
ಹತ ಗ
ಆ
ಮಸ್ತೈತ್ ಅಂದ್.
ಏನ
ಅಷ್ಟಕ ದಮಂಟಿ ನಂದಿ.
ಹ್ಮ
ಸಿಕ್ಸ್ಟೀನ್ ಪ್ರೋ.
ಹ್ಮ್
ಕ್ಯಾಮ್ರಾ ಚೆನ್ನಗ ಐತಲ್ಲಿ.
ಸಕ್ಕತಾಗ ಐತ.
ಅದು ಯಾ ಕಲರ್ ಇರದು.
ಸಿರಿವಾರ್
ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದ.
ಯಾರ್ದು.
ರಿಯಲ್ಮಿ ಸಿಕ್ಸ್ಟೀನ್ಟಿ ಫೈವ್ ಜಿ.
ಹ್ಮ
ರಿಯಲ್ಮಿ ಸಿಕ್ಸ್ಟೀನ್ ಪ್ರೋ.
ಹ್ಮ್ ಒಲ್ಟಾವ್. ಅದು ಇದ್ರಲ್ಲಿ ಬೇರೆ ತರ ಐತೆ. ಅದೇ ಫ್ಲಿಪ್ಕಾರ್ಟು ಅದ್ರಲ್ಲೆಲ್ಲಾ.
ಹ್ಮ್
ಅಲ್ಲಿಗ್ ಹೋದ್ಮೇಲ ನಾವು ಹಂಗೆ ತಿಳ್ಕೊಂಡಿದ್ದು ಆಮೇಲ. ಅಲ್ಲಿಗ್ ಹೋಗಿ ಕಂಪ್ನಿಯಿಂದಾನೇ. ಏ ರೇಟ್ ನೋಡ್ದಾಗ ಜಾಸ್ತಿ ಇತ್ತು.
ಎಷ್ಟ ಐತಿ.
ಮೂವತ್ತ ನಾಕು.
ಎಷ್ಟ್ ಗಂಟೆಗ ಮಂಕಣದು.
ಕಟ್ಟಿ. ಹನ್ನೆರಡ ಜಿಬಿ ರ್ಯಾಮ್ನಿದ.
ನನ್.
ನಾಲಕ್ ಜಿಬಿ ರ್ಯಾಮು ನಿಂದ್ ಹದನೇಳು ಜಿಬಿ ರ್ಯಾಮ್.
ಹ್ಮ್ ಯಾರ್ ನಾಕ್ ಜಿಬಿ.
ನಂದು.
ಹ್ಮ್
ನಂಕಿನ ಎಂಟ ಜಿಬಿ ನಮ್ ಕಿನಾ ತ್ರಿಬ್ಬರ ಮು ಅದ
ಹ್ಮ್
ಸ್ಟೋರೆಜ ಇನ್ನೂರೈವತ್ ಆರ್ ಫಿಫ್ಟಿ ಎಂ ಪಿ ಕ್ಯಾಮರಲ್ಲ.
ಹ್ಮ ಬ್ಯಾಕ್ ಫ್ರಂಟ್ ಎರಡು ಫಿಫ್ಟಿ ಎಂಪಿ
ಎಂ ಪಿ ಅಂತ ಐತೆ.
ಟು ಹಂಡ್ರೆಡ್ ಎಂಪಿ.
ಇದ್ರಗ್ ತೋರಿಸ್ತಿವ ಬ
ಹ್ಮ
ಬ್ಯಾಟ್ರಿ ಎಷ್ಟಕ ಏಳ್ ಸಾವಿರದ ಮುನ್ನೂರೆ.
ಹ್ಮ್ ಎಂಟ್ ಸಾವರೇನಪ್ಪ.
ಪೋಟೋ ಕಳಸ ನಂದಕ್ಕ ಹಂಗೆ ವಿಮ್ ಈಕಡೆ ಗಾಳ್ದು. ನಿಂದ್ ಸೈಡ್ ಸ್ಕ್ರೀನ್ ಐತಲ.
ಹ್ಮ್
ಆದ್ರೆ ಹಿಂಗೆ ಹೇಳುದು ವಾಟ್ಸಪ್ಗ ಹೋಗಿ ಫೋಟೋ ಕಳಿಸತೀನಿ
ಎಂಗ ಕಳ್ಸದು
ಒಡಕೊಂಡ್ ಇಲ್ಲ
ಇಲ್ಲ
ಕ್ಯಾಮ್ರಾ ಹೆಂಗೈತಳ ಒಂದ್ ಮ್ಯಾಲಲೆ ಫುಲ್ ಉದ್ದ ಐತೆ ಆಮೇಲೆ ಕೆಳಗೊಂದು ಕ್ಯಾಮ್ರಐಲ್ಲ
ಹ